ಮತ್ರಿ
ಏನಿಲ್ಲ ನೋಡ್ರಿ ಸುಮ್ ಕುತಿದೇವ್ರಿ ನೀವ ಏನ್ ಮಾಡಾಕತ್ತಿರಿ?
ನಾವು ಏನಿಲ್ಲ ನೋಡ್ರಿ ಹಂಗ ಹಿಂಗ ಮಾತಾಡ್ಕಂತಾ ಕುತ್ಕೊಂಡಿದೇವ್ರಿ. ಹಾ ಆರಾಮದೇವ ನೋಡಿ ನೀವ್ರಿ?
ನಾವು ಆರಾಮಿದೀವ್ರೀ.
ಅದ ಮನ್ನಿ ಹಚ್ಚಿದ್ರಿ ಫೋನ್ ಅವತ್ ನಾನು ಲೇಬರ್ಸಿಗೆ ಬುತ್ತಿ ವಯ್ಯಾಕ್ ಬಂದಿದ್ದೆ.
ಹೌದ್ರಿ.
ನಮ್ಮ್ ನರ್ಸರಿ ನರ್ಸರಿ ಕೆಲಸ ಮಾಡೋ ಲೇಬರ್ಸಿಗ್ ಬುತ್ತೀ ವಯ್ಯಾಕ ಬಂದಿದ್ರಿ.
ಹಾ ರಿ
ಒಂದ್ ಆರು ಮಂದಿ ಅದಾರೀ ಮತ್ತ ಅವ್ರಿಗೆಲ್ಲಾ ನಾವ ಒಯದ್ ಕೊಡ್ಬೇಕ ರೀ
ಹೌದ್ರಿ
ಹಾ ಪಗಾರ ಕೊಡೋದದ್ರೆ ಬುತ್ತಿ ಒಯ್ಯಬೇಕು ನೋಡ್ರಿ ಈಗ ಲೇಬರ್ಸಿಗೆ
ಹೌದ್ರಿ ಈ ಸದ್ದ ಮತ್ ಹೆಂಗ್ರೀ ಅವ್ರು ಬುತ್ತಿ ವೈದು ಕೊಡ್ಬೇಕಂದ್ರೆ ನೀವೇ ಎಲ್ಲಾ ಪ್ರತಿಯೊಂದು ನೀವೇ ಬಿಟ್ಟ ಬರಬೇಕ ಏನ್ರಿ ಅವ್ರಿಗಿ.
ಏ ಬಿಟ್ಟ ಬರೋದ ಏನ ಇಲ್ರಿ ಮಧ್ಯಾಹ್ನದ ಒಂದು ಊಟಾ ನಾವು ಕೊಡ್ಬೇಕ್ರೀ ಅವ್ರಿಗೆ
ಮಧ್ಯಾಹ್ನದ ಒಂದ್ ಊಟಾ ರೀ ಮತ್ ಮುಂಜಾಳಿದು ಮುಂಜಾಳಿದ್ ರೀ
ಮುಂಜಾಲೆದೆಲ್ಲಾ ಮನೆಯಾಗ ಮಾಡಿ ಬಂದಿರ್ತಾರ ಅವ್ರು ಹತ್ತಕ್ಕೆ ಬರ್ತಾರೆ ಬರೋದ
ಹಾ ಹತ್ತಕ್ ಬರ್ತಾರೆ ಬಂದ ಯಾವಾಗೋತಾರಿ ಹತ್ತಕ್ ಬಂದು.
ಹತ್ತಕ್ ಬಂದು ರಾತ್ರಿ ಏಳು ಗಂಟೆಗೆ ಆರವರೆ ಏಳು ಗಂಟೆಗೆ ಹೋಕ್ಕಾರಿ
ಆರ್ ಏಳ ಗಂಟೆಗೆ ಹೋಕಾರಿ
ಹಾ ನಮ್ದು ಬಾಳ ಹೆವಿ ಕೆಲಸ ಆಗತ್ರಿ ಹಂಗಾಗಿ ಹತ್ತಕ್ ಬರತ್ತಾರ ಅವ್ರು
ಮಾಡ್ತಾರಿ ಕೆಲ್ಸಾ
ಏ ಮಾಡಬೇಕ್ರೀ ಅವ್ರ ಕೆಲ್ಸ ನಾ
ಹುಂ
ನಾ ಅದಕ ಎಂತ ಹೆಂಗ ಕೋಡ್ತನ ಅಂದ್ರ ಒಬ್ಬರಿಗೆ ಇಷ್ಟಿಷ್ಟು ಕೆಲಸ ಮುಗಿಸಿ ಹೋಗಿಬಿಡರೀ ನೀವ್ ಯಾವಾಗರ ಅಂತ ಕೊಡ್ತನ್ರಿ.
ಹಂಗ್ ಕೊಟ್ರ ಮಾಡಿ ಹೋತಾರಿ ಕರೆಕ್ಟ್
ಹ ಅದು ಮತ್ತೆ ಕರೆಕ್ಟ್ ಆಗಿರಬೇಕರೀ ಕಡ್ರ ಬಡ್ರ ಮಾಡಿ ಹೋದ್ರ ಮರ್ದಿನ ಬಂದ್ ನೋಡದಾಗ ಕಡ್ರ ಬಡ್ರ ಆಗಿತದ್ರ ಅದನ್ನ ಮಾಡಿ ಮರದಿನದ ಏನ್ ಮಾಡ ಹೇಳತನಿ ಅದನ್ ಮಾಡ್ಬೇಕ್ರಿ ಅವ್ರು
ಅಂದ್ರ ನೀವು ಬಾಳೆ ತೆಲಿ ತಿನ್ನಂಗ ಕಾಣತ್ರಿ ಅವ್ರಿಗೆ.
ತೆಲಿಗಿಲಿ ತಿನ್ನೋದಲ್ರಿ ರೊಕ್ಕ ಕೊಟ್ಟಿರ್ತಿವ ಅಂದಮಾಲ ಕೆಲಸ ಮಾಡ್ಸೇಬೇಕು ರೀ ಅವ್ರು ಕೂಡಾಗ
ಸರ್ ಮಾಡ್ಸೋಬಕರೀ ಆದ್ರ ಒಂದ್ ಸ್ವಲ್ಪ ತಲಿ ತಿಂದಂಗ ಆಗಲರಿ
ಹ ಏ ಮಾತಾಡ್ಸಂಗ್ಯಲ್ರರಿ ನಾವು ಮುಂಜಾನೆ ಹೇಳಿಹೋಗಿಂದ್ ಮುಗಿತ್ ರಿ ಅವ್ರಿಗೆ ಬುತ್ತಿ ತಂದ ಕೊಡ್ತೀನ್ ರೀ ಮಧ್ಯಾಹ್ ಊಟಾ ಮಾಡ್ತಾರ
ಹುಂ
ಮತ್ತೆ ಈಗ ಏನ್ರೇ ಆರ್ಡ್ರ ಇದು ಅಂದ್ರ ಫೋನ್ ಹಚ್ಚಿ ಹೇಳ್ತೇನ್ ಅವ್ರಿಗೆ ಪಾರ್ಸಲ್ ಮಾಡ್ತಾರ ಅವರು
ಅವ್ರಿಗೆ ಪಾಲ್ಸಲ್ ಪಾರ್ಸಲ್ ಮಾಡರ್ತಾರ ಎನ್ರಿ
ಹ ಅವ್ರು ಪಾರ್ಸಲ್ ಮಾಡ್ತಾರೀ ನಮ್ ಮತ್ತ ಎರಡ್ ಗಾಡಿ ಹೊಯೋ ಬೇರೆ ಅದಾ ರಿ ಟಾಟಾ ಎಸಿ ಅದಾವ ರಿ ಎರಡ್ ಒಂದ್ ಅಶೋಕ್ ಲಲ್ಯಾಂಡ್ ಐತ್ರಿ ಒಂದ್
ಹೋಯ್ತದ್ರಿ ಸುಮ್ ಅಂದಾಜ ವರ್ಷ ಹಿಂಗ
ನಾವು ತಿಂಗಳಗೆ ಒಂದ ಒಂದ್ ಐವತ್ತರ ಅರವತ್ ಸಾವಿರ ತೆಗತಿನರಿ.
ತಿಂಗಳಗ್ ಐವತ್ತ ಅರವತ್ ಸಾವಿರ ಅಂದ್ರ ಪಾಡೆ ಅಲ್ರರಿ
ಒಂದುಾಅರವತ ಸಾವಿರ ಬರತ್ತ ನೋಡಿರಿ ತಿಂಗಳ
ಹುಂ ಪಾಡ್ಯೇರಿ ಅಂದ್ರ
ಹುಂ ಬೇರೆಯವರ ಕೈಯಾಗ ಕೆಲಸ ಮಾಡೋಕಿಂತ ಸ್ವಂತ ಮಾಡದು
ಹೌದದೌದ
ಮತ್ತೆ ಅದ ಒಂದ ಬಿಸ್ನೆಸ್ ಈಗ ಇನ್ನೊಂದ ಬಿಸ್ನೆಸ್ ಚಾಲೋ ಮಾಡ್ಬಬೇಕಂತ ಮಾಡೇನ್ರಿ.
ಯಾವದ್ರಿ
ಅದೇ ಡೈರಿ ಫಾರ್ಮ್ ಚಲೋ ಮಾಡಬೇಕ ಅಂತ ಮಾಡೇನ್ ಈಗ ಒಂದು ಶೆಡ್ ಹಾಕ್ ಶೆಡ್ ಹಾಕ್ತಾ ಕುಂತೇನ್ ರೀ ಒಂದು ಐವತ್ತು ಇಪ್ಪತ್ ಮೂರು ಹಾಕಸಾಕ ಕುಂತೇನ್ ಶೇಡ್
ಡೈರಿ ಫಾರ್ಮ್ ಚಲೋ ಆದ್ ನೋಡ್ರಿ ಇದು ಹೈನೂಗಾರಿಕೆ ಇಲ್ರಿ
ಅದೇ ಹೈನಗಾರಿಕೆ ಈಗ ಒಂದು ಫರ್ಸ್ಟ್ ಒಂದು ಹತಾ ಹಾಕಲಾ ತರ್ತೀನ್ ರೀ ಸ್ಟಾರ್ಟಿಂಗ್
ಹಾ
ಈ ಬಾಳ ಇಲ್ರಿ ರೊಕ್ಕ ನಮ್ ಕಡೆನು ಒಂದ್ ಹತ್ ಲಕ್ಷ ಅಷ್ಟ ಐತಿರಿ ಹತ್ ಲಕ್ಷದ ಶಡ್ ಹಾಕ್ ಕಳಾಯ ಈ ಕಳ ಎಲ್ಲ ಹಕ್ಕಲ್ರಿ
ಹೌದೌದ್ರೀ
ಒಂದು ಎರಡ್ ಎಕರೆ ಇದನ್ ಹಚ್ಚನ್ ಅದ ನೀಪೇರ್ ಫುಲ್
ಹ್ಮ್
ಅದ ಹಚ್ಚಿದ್ರ ಅಾಲೇ ಗಾಾಲಿ ನಡದ್ ಮಟ್ಟ ಐತ್ರಿ ಅದು
ಹಾ ರೀ
ಶೆಡ್ ಇನ್ನೊಂದು ಹದ್ದು ದ್ಸ ಕನ್ಸ್ಟ್ರಕ್ಷನ್ ಆಗತ್ರಿ ಆಟದ ಅದದು ಹೈಟ್ ಆಗತ್ರಿ
ಹೌದ್ರಿ
ಅದು ಮತ್ತೆ ಒಂದ ಹೂತು ಅಕಾಲ ತಂದ್ರ ಈಗ ಅದು ಹೂತು ಅಕಾಲ ಮೆಟ
ಹ್ಮ್
ಈಗ ಮುಂದೆ ಬ್ಯಾಸಗಕ ಅದನ್ ಹೆಂಗ ಮಾಡ್ಬೇಕಂದ್ರೆ ಸೈಲೇಶ್ ತರ್ಬೇಕ್ರೀ ಎಲ್ಲ ರ ಸೈಲಜ್ ತಂದು ಸ್ಟಾಕ್ ಕೊಡ್ಕೊಂತೇನ್ ಇದು ರೀ ಸೈಲಜ್ ಅಂದ್ರ ಈಗ ನಿಮ್ದು ಗಾಂಜೋಳ ಬೆಳಿತತಾರ ನೋಡ್ರಿ
ಹಾ ರೀ
ಅದನ್ನ ಕಟೋ ಮಾಡಿಸಿ ಅದನ್ನು ಪುಡಿ ಪುಡಿ ಮಾಡಿ
ಹ್ಮ್
ಅದಕ್ ಸ್ವಲ್ಪ ಕೆಮಿಕಲ್ಸ್ ಮಿಕ್ಸ್ ಮಾಡಿ ಸ್ಟೋರ್ ಮಾಡ್ಬೋದ್ರಿ ಅದನ್ನ
ಹೌದ್ರಿ ನಿಮ್ ಕಡೆಗೆ ರೇಷ್ಮೆ ಬೆಳಿತಾರೇನ್ರರಿ
ರೇಷ್ಮಿ ಬೆಳ ಅಲ್ಲ ನಮ್ಮ ಕಡೆ
ರೇಷ್ಮಿ ಬೆಳಲ್ರಿ
ಅದಕ್ಕ ಇದನ್ನೊಂದು ಮಾಡಿದ್ರ ಎರಡು ಸೇರಿ ಲಾಭ ಉಳಿತವ್ರೀ
ಹಾ
ಈಗ ಒಂದ್ನ ಇಗ ಆರ್ ಲೇಬರ್ರ್ಸ್ ಒಳಗ್ ಕೆಲಸ ಇರಲ್ಲ ಒಂದ್ನವ್ರಿಗೆ ಇವ್ರ ಫಿಕ್ಸ್ ರೀ ನಮ್ಗೆ ಒಂದು ವರ್ಷ ಪೂರ್ತಿ ಅದಕ್ಕೆ ಅವರು ಒಂದಿನ ಕೆಲಸರಲ್ಲ ಒ ಮೂರ್ ದಿನ ಇಲ್ಲಿ ಹಾಕಿ ಮೂರ್ ದಿನ ಅಲ್ಲಿ ಮೇವು ಕಡೆ ಕಚ್ಚಿ ಸೈಲೆನ್ಸ್ ರೆಡಿ ಮಾಡಿ ಚಿದ್ರ ಮತ್ತೊಂದು ಹದ್ನೈದು ಜನ ಅಡಿದೈತ್ರಿ ನಮ್ಗ
ಹಾ ಅಂದ್ರೆ ಅದು ಹಐನುಗಾರಿಕೆದಾಗಿ ಹೆಂಗ್ಯಾಂಗ ಹಂಗಾದ್ರೆ ಏನ್ ಹೈನುಗಾರಿಕೆ ಮಾಡ್ಬೇಕಂದ್ರೆ ಸದ ನಾವ ಏನ್ ಪರ್ಿಶನ್ ತಗೋಬೇಕಕ್ ಏನ್ರೀ ಗೌರ್ಮೆಂಟ್ ಕಡಿಂದ
ಯ ಅದಕ್ಕೇನು ಪರ್ಮಿಷನ್ ಇಲ್ರಿ ಅಂದ್ರೆ ನಾವು ಇದ್ರ ಡೈರಿ ಸ್ವಂತ ಹಾಕ್ತೀನ್ರೀ ನಾನು
ಹ್ಮ್
ಕೆ ಎಮಂ ಎಫ್ ಹೋಗಿ ಅದನ್ನ ತರ್ಬೇಕು ರಟ್ ಆರ್ಡರ್ ತರ್ಬೇಕು
ಕೆ ಎಂ ಎಫ್ ಸಿಗ ಹೋಗ ಆರ್ಡರ್ ಹಾ ಹೌದ್ದ್ರೀ
ಹಂದಿನಿ ಅಲ್ಲಿ ಹೋಗಿ ಆರ್ಡ್ರರ್ ತರ್ಬೇಕದು ನೀಗ
ಅದು ಏನು ತಗೋತಾರ ಏನ್ರಿ ಏನನ ಲಂಚ
ಲಂಚಗಿಂಚ ಏನ್ ತಗೋಲ್ರರಿ ಅಂದ್ರೆ ಅವ್ರಿಗೆ ಇಷ್ಟ್ ಲೀಟ್ರ ಹಾಲ್ ಅಂತ ಆಾಬೇಕಕ್್ರೀ ಅಂದ್ರ ಅಷ್ಟ ಕೊಡ್ತಾರ
ಎಷ್ಟು ಲೀಟರ್ ಆ ಆಗಬೇಕು ಹಾಲು
ಅವ್ರಗ್ ನೂರ ಐವತ್ತು ಎಟ್ರ ಮೇಲೆ ಎಾರ ಹಾಕ್ಬೇಕ್ರೀ ಒಂದ್ ಹೊತ್ತತಿಿಗೆ
ಅದು ನೂರ ಐವತ್ ಲೀಟರ್ ಅಂದ್ರ ಬಾಳ ಅತ್ರಿ -
ಹಾ ನೂರೈವತ್ತು ಲೀಟ್ರರೀ ಬಟ್ ಒಂದ ದಿನಕ್ ರೀ ಒಂದ ದಿನಕ್ ರ ಯಾಡ್ನೂರ್ ಲೀಟರ್ ಸನೆಕ್ ಹಾಕ್ಬೇಕ್ರೀ ಅವ್ರಿಗೆ
ಹೌದೇನ್ರೀ?
ಅಂದ್ರ ಒಂದು
ಅದ ನೀವು ಮತ್ತ ಈ ಸದ್ ನಿಮ್ ನೀವ್ ಹಾಕ್ತಿರಿ? ಕರೆ ರಿ ನೀವು ಹಾಕ್ತಿರಿ ಈ ಸದು ಇದು ಹ ಮಿಲ್ಕ್ ಫ್ಯಾಕ್ಟ್ರಿ ನಿಮ್ಮ್ ಹತ್ರ ಸನಿ ಆದ್ರಿ ಆ ಕಡೆ
ಸನಿ ಇಲ್ರಿ ಗಾಡಿ ಬರ್ತವ ರೀ ಅವ್ರುವ
ಅವ್ರೇ ಗಾಡಿ ಬರ್ತ್
ಈಗ ನಮ್ಮೂರು ಡೈರಿ ಬರುತ್ತಲ್ರಿ ಗಾಡಿ ಈಗ ಅದನ್ನ ನಾ ಪರ್ಮಿಷನ್ ತಗೊಂದ ಬಂದೆ ಅಂದ್ರ ಮತ್ತು ನನಗೆ ಬ ನಾನೂ ಬಂದು ಹಾಕಣ ಹೊಕ್ಕಾರ್ ರಿ ಅವ್ರ
ಹೌದ್ರಿ
ಅಲ್ಲಿ ಹೋಗಿ ಅದಕರೆ ಅದ್ರ ಅದ್ರ ಸಂಬಂಧ ಪರ್ಮಿಷನ್ ತರೋಕ್ಕೆ ಹೋದ್ರೀ ಮತ್ತ
ಹ ನೀವ್ ಎದ್ರಾಗ ಇಡ್ತರಿ ಅವು ಅವು ಅವರು ಸಾಮಾನ್ಯ ಇರ್ತಾವ ಅಲ್ರೀ ಅದ್ರಾಗ ಹಾಕಿ ಅಂದ್ರೆ ಕಳಸ್ತೀರ ನೀವು -
ಅವ್ರ ಕ್ಯಾನ್ ಕೊಡ್ತಾರೀ ಬಂದು ಎಲ್ಲ ಮಿಷಿನ್ ಗಿಶನ್ ಎಲ್ಲ ರೊಕ್ಕ ಕೊಟ್ರ ಅವ್ರ ಕೊಡ್ತಾರೀ.
ಹಾ ರೀ.
ಅವನ್ನೆಲ್ಲ ತರದ್ರಿ ಅವ್ರ ಕ್ಯಾನಗ್ ಹಾಕಿಸಿ ಕಳ್ಸದ್ರಿ.
ಹೌದ್ರಿ
ಹಾ
ಅದ್ರಾಗ ಮಾಡೋರ್ ಇರಬೇಕ್ರಿ ಮಾಡೋರ್ ಇದ್ರ ಆತದ್ರೀ ಆ ಏನ್ ಅವ್ರ ಏನ್ ಕಾಟ ಮಾಡಕೊಂಡ್ ಹೊತಾರ್ ಏನ್ರಿ ಹಂಗೆ
ಏನ್ ಕಾಟಲ್ರಿ ಒಂದು ಕ್ಯಾನ್ ಪೂರ್ತಿ ತುಂಬಸೊದ್ರಿ ಅವ್ರಿಗೆ ಗೊತ್ತು ಅಗತ್ತರಿ ಒಂದ ಕ್ಯಾನ್ ತುಂಬಸಿರ ಐವತ್ತು ಲೀಟರ್ ಇರ್ತ ಅನ್ನೋದ
ಒಂದ್ ಕ್ಯಾನ್ ಅವ್ರ ಅಳತಿ ಪ್ರಕಾರ ಅಕ್ಕರ್ ಇಟ್ಕೊಂಡ್ ಬಂದಿರ್ತಾರೆ ಏನ್ರೀ ಅವರು - ಅದೇ ಅದೇ ಐವತ್ತರದ ಒಂದ್ ಕ್ಯಾನ್ ಇಟ್ಕೊಂಡ್ ಬರ್ತಾರಿ.
ಹಾ ಅದರ ಮ್ಯಾಗ ಪ ಪೆಂಟಿಲ್ ಬರ್ದಿರ್ತಾರೀ ನಮ್ದು ಹಿಂಗ ಕೋಡ್ ಇರ್ತಾವಲ್ ರೀ ಕೋಡ್ ಬರೆದಿರುತ್ತಾರ.
ಹಾ ಹೌದೌದ್ರೀ.
ಮತ್ತ ಚೆಕ್ ಮಾಡ್ತಾರೀ ನೀವು ನೀರ್ ಮಿಕ್ಸ್ ಮಾಡಿರ ಏನು ಹಂಗ ಹಿಂಗೆಲ್ಲಾ ಚೆಕ್ ಮಾಡ್ತಾರ ಅವ್ರು.
ಹೌದೌದ ರೀ ಮಾಡ್ತಾರಿ.
ನೀವು ಫ್ಯಾಟ್ ಬರ್ಲಿಲ್ಲ ಅಂದ್ರೆ ನಮ್ದ್ ಹೊಳ್ಳೆ ಹಾಲ್ ರಿಜೆಕ್ಟ್ ಮಾಡಿ ಅದರಂದು ರೊಕ್ಕನು ಬರಲ್ರರಿ ಏನು ಬರಲ್ಲ.
ಅವ್ ಹಾಲ್ ಏನ್ ಮಾಡ್ತಾರ ನಮ್ಗ್ ಹೊಳ್ಳಿ ಕಳಸ್ತಾರ ಏನ್ ಇಲ್ಲರಿ?
ಅವ್ ಹೊಳ್ಳಿ ಕಳ್ಸಂಗ ನಿಲ್ರರಿ ಕೆಟ್ಟ್ರತ್ ರೀ ಒಳ್ಳ ಕಳ್ಸಾಕ ಯಾಕಂದ್ರ ನಾವ್ ಅವರ ಹನ್ನೊಂದ್ ಗಂಟೆಗೆ ಚೆಕ್ ಮಾಡ್ತಾರಿ. ಅವ್ರು ಹೊಳ್ಳಿ ನಮಗ ಹೊಸ ಹಾಲ ತಂದ ಕೊಡದಾಗಲ್ರಿ. ಕೆಟ್ಟ ಹೊಕ್ಕವ್ರಿ ಹಾಂಗಾಗಿ -
ಮತ್ತ ಅವ್ ಸುಮ್ ಬಿಡ್ಬೇಕ್ರಿ.
ಅತರೀ ಅವ್ರು ಎಲ್ಲ ಮತ್ತೆ ರಿಪೋರ್ಟ್ ಮಾಡತ ರೀ ಎಲ್ಲ ಹೇಳ್ತಾರೆ ಕಂಪ್ಲೇಂಟ್ ಮಾಡ್ತಾರ ಅವ್ರು.
ಕಂಪ್ಲೇಂಟ್ ಅದ್ರಿಂದ ಮತ್ತ ಏನ ಆಗ್ಬೋದಲ್ರರಿ ಅದು ಪೂರ ರಿಜೆಕ್ಟ್ ಮಾಡ್ಕೊಂಡ್ರ ಅದ ವೇಸ್ಟೇ ಆಗಲ್ರರಿ ಮತ್ತ
ಏನ್ ರೀ -
ಅವು ವೇಸ್ಟ್ ಆಗಲ್ರಿ ಮತ್ತ ವೇಸ್ಟ್ ಮಾಡ್ತಾರ ಏನ್ರೀ
ವೇಸ್ಟ್ ರೀ ಮತ್ ಹಾಲ್ ನೀರ್ ಮಿಕ್ಸ್ ಮಾಡಿ ಕೊಟ್ಟರ್ತೀರಿ ನೀವ ಯಾಕ್ ನೀರ್ ಮಿಕ್ಸ್ ಮಾಡಿ ಕೊಡ್ಬೇಕ್ರೀ?
ಅದು ನೀರ್ ಮಿಕ್ಸ್ ಆಗಿರ್ತಾರೆ ಈ ಸಾದ ಅದು ಅದಕ್ಕ ಯೂಸ್ ಬರಲ್ಲ ಏನ್ರಿ? ಅಂದ್ರೆ ನೀರು ಒಮ್ಮಿ ಯೂಸ್ ಆಗಿ ಮಿಕ್ಸ್ ಆಗಿತ್ತ ಅಂದ್ರ
ರ ಬರ್ತಾರ ಅವ್ರ ತಲೆ ಕಡಿಸಲಕ ಹೊಲರಿ
ಚಲ್ಲಿ ಬಿಡ್ತಾರನ್ರಿ
ಅದ್ಕ ನಾವು ಇಲ್ಲೀ ಪಸ್ಟ್ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡ್ ಯಾರ ಚೆಕ್ ಮಾಡಿರ್ತ ಗೊತ್ತನ್ರಿ ನಮ್ದು ಕೆ ಎಮಂ ಎಫ್ ಒಂದ ಅಲ್ರಿ ಕರ್ನಾಟಕಕ್ಕ ಅದಕ್ಕೆ ಹೊಕ್ಕರಿ ಎಲ್ಲ ಹಾಲ ಅವ ಸಬ್ ಬ್ರ್ಯಾಂಚ್ ಇರ್ತಾರ ಅಲ್ಲ ಅಲ್ಲಿ ಅಲ್ಲೆ ಅಲ್ಲಿ
ಸಬ್ ಬ್ರಾಂಚ್ ಇರ್ತಾರಿ ಇದು ನಿಮ್ಮ ಕಡೆಗ ಆದನ್ರೀ ಅದೇರೀ ಇದು ಕೆ ಎಂ ಎಪ್.
ನಮ್ದು ಧಾರವಾಡ ಖೋರೆ ಧಾರವಾಡ ಹೋಕವ ಹಾಲಲ್ಲ. ಹಾ
ಧಾರವಾಡ ನಿಮ್ ಕಡೆ ದೂರ ಆತ ಏನ್ರಿ ಧಾರ್ವಾಡ ಸನಿ ಆತರಿ
ಒಣ್ಣೂರ ಕಿಲೋಮೀಟ್ರ್ ಆಗತ್ರಿ.
ನೂರ್ ಕಿಲೋಮೀಟರ್ ಆಗತ್ತೇನ್ರೀ ದೂರ ಆತಲ್ರರಿ ಅಂದ್ರೂನು
ಹಾ ಮುಂಜೆ ಏಳಕ್ ಹಾತನ್ರಿ ಒಂಬತ್ತ ಗಂಟೆ ಹತ್ತ ಗಂಟೆ ಅನದ್ರೆ ಅಲ್ಲೇರ್ತ ಹತ್ತ ಗಟೆ ಅದ ಹ
ಹೌದ್ರೀ ಅಂಗ ಹೊಡಿತಾನನ್ರಿ ಗಾಡಿ ಅವ ಹ್ಮ
ಅದ್ಕ ಈಗ ನಾವ ಒಂದ ಹತ್ತಾಕ
ರ ದನಗಳ ಎಸವ್ರಿ ನಿಂಬಲ್ಲಿ ಆಕಳ ಆಕಳ ಯೂಸ್ ಮಾಡ್ತಾರ ಏನ್ ಎಮ್ಮಿ ಎಲ್ಲಾ ಯೂಸ್ ಮಾಡ್ತಾರ.
ಏ ಎಮ್ಮಿ ಇಲ್ರಿ ನಾ ಹೆಂಗ ಮಾಡಾಕಂದ ತಂದಿಲ್ರಿ ತಂದಿಲ್ಲ ಅಂತ ಹೇಳಿನಲ್ರಿ ಎಲ್ಲಾ ರೆಡಿ ಮಾಡಾಕ್ರೀ ಎಲ್ಲ ಈಗ
ಅದೇ ರೀ ತಂದಿಲ್ರಿ ಏನ್ ಅದು ಎಡ್ಡು ತರ್ಬ್ರ ಏನ್ ಅ ಅಂದೆ ತರ್ತಿರ ಅಂದ್ರ ಎಮ್ಮಿ ಆಕಳ
ಹತ್ತ ಆಕಳ ಒಂದ್ ಎರಡ ಎಮ್ಮಿ ತರ್ಬೇಕ ಅಂತ ಮಾಡೇನ್ರಿ
ಅತ್ತ ಆಕಳ ಎಡ ಎಮ್ಮಿ ಇವ ಎಮ್ಮಿ ಆ ಕ್ಕಳದ ಹಾಲ ಮಿಕ್ಸ್ ಮಾಡ್ರ ನಡೀತದ ಏನ್ರಿ ನಡೆಲ್ಲ.
ಅದ್ರ ಸಂಬಂಧರೀಗ ಫ್ಯಾಟ್ ಬರ್ಬೇಕ ಅಂತನ ಮತ್ತ ಯಡ ಎಮ್ಮಿ ತಂದ ಹಾಲ್ ಮಿಕ್ಸ್ ಮಾಡತಾನ್ರಿ.
ಹೌದ್ರೀ.
ಫ್ಯಾಟ್ ಬರ್ಬೇಕಲ್ರ ಮತ್ ಜರ್ಸಿಗಳದ ಫ್ಯಾಟ್ ಬರಲ್ರಿ.
ಹಾ ಹೌದ ಹೌದ್ರೀ.
ಎಮ್ಮಿ ಹಾಲ ಅದ್ಕ ಮಿಕ್ಸ್ ಮಾಡಿ ಅದ ಫ್ಯಾಟ್ ಬರ ಫ್ಯಾಟ್ ದ್ರಲ್ಲ ಅಂದ್ರೆ ಎಮ್ಮಿ ಹಾಲ ಆಲ್ ಮಿಷನಿಗ ಕೊಡೋದ್ರೀ. ಹಾ ಇದಕ್ಕ ಪಾಯಿಂಟಿಗ ಇದನ್ನ ಹಾಕದ್ರಿ. ಫ್ಯಾಟ್ ಜಾಸ್ತಿ ಬರತ್ರಿ ನಮ್ಗ ರೊಕ್ಕನು ಜಾಸ್ತಿ ಬರ್ತತಿ.
ಅ ಅವ್ರಂಗ ಕೇಳ್ತಾರೀ ಅವ್ರಂಗ ಕೇಳ್ತಾರ.
ಅದಕ್ಕ ಸ್ವಂತ ಡರಿಯಾಕನ ವಲ್ರಿ
ಇಲ್ರಿ ನೀವ್ ಅಲ್ಲಿ ಯೂಸ್ ಮಾಡ್ತಿರಲ್ಲ ಈ ಸದ್ದ ಓಕೆ ಅಂದ್ರ ಅವರ ಚೆಕ್ ಮಾಡ್ಲಕತ್ರ ಅಂದ್ರ ಹಂಗ ಬರ್ತನ ಅಂದರಿ.
ಹಾಂ ಅದರೀ ಎಮೆ ಅಲ್ಲಿ ಮಿಕ್ಸ್ ಮಾಡಿರ್ತೀವಲ್ಲ ಬರ್ತೈತ್ರಿ.
ಹಾ ಎಮ್ಮಿ ಹಾಲ ಅಂತ ಪರಿ ಇದ ಇರ್ತ ಅನ್ರಿ.
ಮುರ ಏಮಿ ತರ್ತಿರಿ ನಾವ ಮುರದ ಫ್ಯಾಟ್ ಜಾಸ್ ಜಾಸ್ತಿ ಬರ್ತೀರಿ ಅದ ಇನ್ನಾದ
ಬುರ ಚಲೋ ಇದ್ರ ಬೇಕರಿ.
ಹಾಲ ಜಾಸ್ತಿ ಕೊಡತ್ರಿ ಇನ್ನೊಂದ ಬಂದ್ವಾರಿ ಅಂತ ಬರತ್ರಿ ಅದನ ತರಲ್ರಿ ನಾವ
ಯಾಕ್ರೀ
ಅದ ನಮ್ ಸೈಡ್ ವಾತಾವರಣಕ್ಕ ಹೊಂದ್ಕೊಳ್ಳಲ್ಲ್ರಿ ಅದ.
ಆ ಸೃಷ್ಟಿ ಹಂಗಾದ್ರಿ ಸೃಷ್ಟಿ. ಸೃ ಸೃ ಶೃತಿ
ಶ್ರುತಿ ಅದು ಹಿಂಡಾಲ್ ಬಿಡ್ರಿ ಮನಿಗ್ ಅಟ್ಟರಿ ಅದ ಒಂದ್ ಯಾಡ್ ಮೂರ್ ಲಿಟರಿ
ಆ ಶೃತಿ ಸೃಷ್ಟಿ ಎಲ್ಲಾ ಯಾಡು ಒಂದೇ ಐತ್ರಿ
ಏ ಸೃಷ್ಟಿ ಅಂದ್ರ ಎಲ್ಲಾ ಬ್ಯಾರೆ ಹೆಸರಿ ಅವ.
ಹೌದು
ಮತ್ತೇನಂತರಿ.
ಹಾ ರೀ
ಮತ್ತೇನಂತೀರಿ ಅಂದೆ.
ಮತ್ ಏನಿಲ್ರಿ ಸುಮ್ ಗಾಳಿ ಬಿಡ್ಲಕ್ತ್ದ ನೋಡ್ರಿ ಸುಮ್ ಕುಂತೀವಿ ಒಂದ್ ಸ್ವಲ್ಪ ಮಾಡಾ ಗಿಡಾ ಆಗ್ಯದ
ಮಳಿ ಚಾಲೋ ಆಗೆತ್ ಏನ್ರೀ ನಿಮ್ ಕಡೆ ಈಗ್.
ಆತಿರ್ಬೇಕ್ರಿ ಯಾಕಂದ್ರ ಬಾಳ ಮಾಡಾ ಆಗ್ಯದ್ರಿ.
ತಡ್ರಿ ನಿಮ್ಗ ಹೊಳ್ಳಿ ಹಚ್ಚ್ತೀನ್ ನಿಮ್ಗ.
ಹಾ
ಹೊಳ್ಳಿ ಹಚ್ಚ್ತೀನಿ ತಡ್ರಿ.